ಹಲೋ ಕೇಳಿಸ್ತಿದೀಯಾ.
ಹಾ ಕೇಳಸ್ತಿದೆ ಚೆನ್ನಾಗಿದ್ದೀರಾ.
ಹ್ಮು ಚೆನ್ನಾಗಿದ್ದೀವಿ ನೀವು.
ಹಾ ನಾವು ಚೆನ್ನಾಗಿದ್ವಿ ತಿಂಡಿ ಆಯ್ತಾ.
ಹು ಆಯ್ತು ನಿಮ್ದು.
ಹಾ ನಮ್ದು ಆಯ್ತು ಏನ್ ಮಾಡಿದ್ರಿ.
ಪುಳಿಯೊಗರೆನಾ, ಚಿತ್ರಾನ್ನ ತಿಂದಿದ್ದು ಗೊತ್ತಾಗ್ತಿಲ್ಲ ನೀವೇನ್ ಮಾಡಿದ್ರಿ.
ನಾವು ಇಡ್ಲಿ ಮಾಡಿದ್ದು.
ಇಡ್ಲಿ, ಇಡ್ಲಿ, ಚಟ್ನಿ, ಸಾಂಬಾರ್.
ಹಾಯ್ ಹಾ ಇಡ್ಲಿ, ಚಟ್ನಿ ಅಷ್ಟೇ.
ಸಾಂಬಾರ್ ಮಾಡಲ್ವಾ.
ಹ ಹ ಸಾಂಬರ್ ಮಾಡಲ್ಲ.
ಅಂದ್ರೆ ಡೈಲಿ ಮಾಡ್ತೀರಾ ನೀವು ಮನೆಯಲ್ಲಿ.
ಹಾ ಡೈಲಿ ಟಿಫನ್ ಮಾಡ್ತೀವಿ.
ಅಂದ್ರೆ ಡೈಲಿ ದೋಸೆ, ಇ ಡ್ಲಿ, ಪುರಿ
ದೋಸೆ, ಇಡ್ಲಿ, ಪೂರಿ ಆಮೇಲ್ ಪಲಾವು, ಟಮೊಟೊ ಬಾತು, ಮೆಂತ್ಯ ಬಾತು, ಪಾಲಕ್ ಬಾತು ಉಪ್ಪಿಟ್ಟು, ಕೇಸರಿಬಾತು, ಫ್ರೈಡ್ ರೈಸು
ಅಂದ್ರೆ ದಿನಕ್ಕ ಒಂದೊಂದಂತ ನೀವು ಟೈಮ್ ಟೇಬಲ್ ಹಾಕೊಂಡಿರ್ತಿರಾ ಏನ್ ಸುಮ್ನೆ ಮಾಡದ ಮನ್ಸಿಗೆ ಬಂದಿದ್ದು.
ಮನಸ್ಸಿಗ್ ಬಂದಿದ ಮಾಡೋದು ಕೆಲ್ಸ ಜಾಸ್ತಿ ಬೆಳಗ್ಗೆ ಎದ್ದ್ ಅವತ್ತಿಂಗ್ ಕೆಲಸ ಏನಾದ್ರು ಜಾಸ್ತಿ ಇದ್ರೆ ಚಿತ್ರನ, ಪುಡಿಳಿಯೋಗ್ರೆ ಮಾಡ್ಬಿಡೋದು.
ಹಾ ಒಳ್ಳೆ ಕೆಲ್ಸ
ಕೆಲ್ಸ ಕಮ್ಮಿ ಇತ್ತು ಬೆಳಿಗ್ಗೆದ್ದ ಏನ್ ಅಷ್ಟ ಕೆಲ್ಸ ಅಂದ್ರೆ ವಾರ ಎಲ್ಲ ಪೂಜೆ ಮಾಡೋದ ಅವತ್ತ್ ತ್ತೇನು ಇಲ್ಲ ಆದ್ರೆ ಒಂದ ಸ್ವಲ್ಪ ಜಾಸ್ತಿ ಚಪಾತಿ ಎಲ್ಲ ಒತ್ತೋದ್ ಲೇಟ್ ಆಗತ್ತಲ್ಲ. ಅಂತದೆಲ್ಲ ಅವತ್ತಿನ ದಿನ ಮಾಡೋದು. ಹಂಗೆ ಅವೆಲ್ಲ ಸ್ವಲ್ಪ್ ಹಾ ಉಪ್ಪಿಟ್ಟು ನನ್ಗ ಇಷ್ಟವಾಗಿರೋ ತಿಂಡಿ.
ಹೌದಾ ಹ.
ಹಾ ಅಂದ್ರೆ ಬರೀದ್ ಇಷ್ಟ ಆಗಲ್ಲ ತರ್ ಕಾರಿ ಜಾಸ್ತಿ ಹಾಕಿ ಮಾಡಿದ್ರೆ ಇಷ್ಟ.
ಬಿದಿನಲ್ಲಿ ಮಾಡ್ತಾರೆ ತಿನ್ನೋದೇ ಇಲ್ಲ.
ಅಂದ್ರೆ ಮಾಡೋದ್ರ ಮೇಲ್ ಡಿಪೆಂಡ್- ನಾವ್ ಹೆಂಗ್ ಮಾಡ್ತೀವಿ ನನಗೆ ತೆಳ್ಳುಗೆ ಬಿಸಿ ಬಿಸಿ ತಿನ್ಬೇಕದು.
ಹಾ, ಬಿಸಿ ಬಿಸಿ ತಿನ್ಬೇಕು ತೆಳ್ಳಗೆ ಇರ್ಬೇಕು ಜಾಸ್ತಿ ಗಟ್ಟಿ ಆಗಿರಬಾರ್ದು.
ಕಡಲೆ ಬೇಳೆ ಜಾಸ್ತಿ ಹಾಕಿರ್ಬೇಕು.
ಹಾ, ಅದ ಮತ್ತ್ ಇದು ಉದ್ದಿನ ಬೇಳೆ ಜಾಸ್ತಿ ಆಗ್ಬೇಕು.
ಉದ್ದಿನ್ ಬೇಳೆನು ಆಕ್ತಾರೆ ಅನ್ಸುತ್ತೆ. ಹಾ ಹಾ ಹಾ, ಚೆನ್ನಾಗಿರುತ್ತೆ ಅಂತದೆಲ್ಲಾ ಹಾಕಿದ್ರೆ ಬಿಸಿ ಬಿಸಿ ತೆಳ್ಳಗ್ ಮಾಡ್ಕೊಟ್ರೆ ತಿನ್ನಬಹುದು. ಚೆನ್ನಾಗಿರುತ್ತೆ ಹ್ಮ್, ನಿಮ್ಗೆ ಯಾವತ್ತು ತಿಂಡಿಷ್ಟ ಹೌದಾ, ಹಾ, ಹಾ, ಹಾ ಹಾ ನೀವು ಎಲ್ಲಿ ಪಿ, ಜಿ, ಲಿ ಇದ್ದೀರಾ ನಿಮ್ಗೆ ಮನೆ ಊಟ ಎಷ್ಟೊತ್ತಿಗೆ ಊರಗ ಹೋಗ್ ತಿನ್ಬಿಡ್ತೀವ ಅನ್ಸಿರುತ್ತಲ್ಲಾ
ಯಪ್ಪಾ ಸಿಕ್ಕಾಪಟ್ಟೆ ಹಸ್ತಿದಿವಿಹೇಳಂಗಿಲ್ಲ. ಯಾವ ಮನೆಗೋಗಿ ಹೊಟ್ಟೆ ತುಂಬಾ ಊಟ ಮಾಡ್ಲಿ ಅಂತ ಅನ್ಸುತ್ತೆ.
ಹೌದು, ಏನೇ ಪಿ ಜಿ ಇಲ್ಲ ಅದು ಅಷ್ಟಕ್ಕಷ್ಟೇ ಏನು ಮಾಡಕ್ಕ ಆಗಲ್ಲ.
ಹ ಹೌದು, ಏನ್ ಮಾಡ್ತಾರ ಅವ್ರು ಈ ಪರಟಕ್ ಬರ ಮತ್ತೆ ಈಗ ಸೋಡಾ ಪುಡಿ ಜಾಸ್ತಿ ಹಾಕ್ತಾರೆ ಅವ್ರು.
ಹ್ಮ್, ಹೊಟ್ಟೆಗ ಒಂಥರ ಆಗುತ್ತೆ.
ಹಾ, ಅಂದ್ರೆ ಊಟ ಮಾಡುವಾಗ ಬೇಗ ಹೊಟ್ಟೆ ತುಂಬಿದಂಗ ಆಗುತ್ತೆ.
ಹೌದು, ಸ್ವಲ್ಪನೇ ತಿಂತೀರಾ ಅಂತ
ಬಿಟ್ಟಾದ್ಮೇಲೆ ಒಂದು ಗಂಟೆ ಒಂದೆರಡು ತಾಸ ಆದ್ಮೇಲೆ ಐನಾದ್ ತುಂಬ
ಹೌದು! ಆತರ ಆಗತ್ತೆ
ಹ್ಮ್ ಹೌ ನೀವೆಲ್ಲಾ ದೋಸೆ ಎಲ್ಲ ಮಾಡ್ತಿರಲ್ಲಾ ಸೊಡಾ ಪುಡಿ ಜಾಸ್ತಿ ಹಾಕ್ಬೇಡಿ.
ಹಾಕಲ್ಲ, ಇಲ್ಲ ಇಲ್ಲ ಹಾಕಲ್ಲ ಜಾಸ್ತಿ ಹಾ, ಒಂದದ್ಸರಿ ಹಾ, ಓಕ್ತೀನಿ ಒಂದೊದಸಲಿ ಹಾಕದೇ ಇಲ್ಲ.
ಒಂದ್ ಸರಿ ಯಾಕೆ ಹಾಕ್ತೀರಾ
ಹಾ, ಒಂದೊದಸಲಿ ಯಾವಾಗ್ಲಾದ್ರು ಹಾಕ್ಬಿಡ್ತೀನಿ. ಚೆನ್ನಾಗ್ ಬರ್ಲಿ ಅಂತ
ಸೊಡಾಪುಡಿ ಜಾಸ್ತಿ ಆಕಿದ್ರೆ ದೋಸೆ ಎಲ್ಲ ಚೆನ್ನಾಗ್ ಬರ್ತಾವ
ಹಾ, ದೋಸೆ ಚೆನ್ನಾಗ್ ಬರುತ್ತೆ ಅಂದ್ರೆ ಗರ್ಗರಿ ಆಗಿ ಬರುತ್ತೆ.
ಹಾ, ಹಾ ಹೇಳುದ
ಗರ್ಗರಿಯ ಮರ್ತ್ತೆ ಹಾ, ಉತ್ಕೊ ಅಂದ್ರೆ ಇಡ್ಲಿಗ ಆಗ್ತ ದೋಸೆಗ ದೋಸೆಗ್ ಕಮ್ಮಿ ಹಾಕೋದು ಇಡ್ಲಿಗ ಆಕ್ ಯಾಕಂದ್ರೆ ಉದತ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಮೆತ್ತಗೆ
ಹಾ ಹ ಒಂದ್ ರೀತಿೂವಿನಲ್ಲಿ ಅಡ ಲ್ಲ ಮಾಡ್ತಾರಲ್ಲ ಆತರ ಬರ್ತೆ ಬರ್ತಲ್ಲ. -
ಹಾ, ಹಂಗೆ
ಹ್ಮ್ ಹ್ಮ
ಆತರ ಮತ್ತೆ ನಿಮ್ಮೂರ್ ಆಹಾ, ನಮ್ದು ಸಿಟಿ ಹಾ ಹೊಲ ನಮ್ಮ್ ಊರ್ ಇದೆ ಅಂದ್ರೆ ಅಲ್ಲಿ ನಮ್ಮ್ ಅತ್ತೆ ಮಾವ ಅವ್ರಲ್ಲ ಅವರೆಲ್ಲಾ ಇದ್ದಾರೆ. ಅಲ್ಲ ನಾವು ಮಾವು ಮಾವಿಂದು ಗಿಡ ಆದ ಮಾವು ಬೆಳಿತೀವಿ. ಮತ್ತೆ ಇದು ತೆಂಗು ತೆಂಗಿನಮರ ಇದೆ ಇನ್ನಾದ್ರೂ ತರಕಾರಿ ಬೆಳಿತಾರೆ. ಹಾ ತೋಟ ಇದೆ. ತೆಂಗಿನಮರ ಇದೆ ಮತ್ತೆ ಅಡಿಕೆ ಮರ ಇದೆ.
ಹ್ಮ್ ಹ್ಮ್
ಹಾ ಬೆಳಿತೀವಿ ಚೆನ್ನಾಗಿ ನೀವು ನಿಮ್ಮೂರಲ್ಲಿ ಏನೇನ್ ಹ್ಮ್ ಪರವಾಗಿಲ್ಲ ಮಳೆ ಇಲ್ಲಿದೆ ಮಳೆ ಊರ್ ರ್ ಕಡೆ ಏನ್ ಜಾಸ್ತಿ ಇಲ್ಲಾ ಅಂತೆ. ನಾವ್ ಇರೋ ಕಡೆ ಬರ್ತಿದೇ ಆದ್ರೆ ಊರ್ ರ್ ಕಡೆ ಏನ್ ಜಾಸ್ತಿ ಇಲ್ವಂತೆ ಮಳೆ.
ಹೌದು ಈ ಕಡೆನೂ ಮಳೆ ಇಲ್ಲಾ ಜಾಸ್ತಿ. ನಮ್ಮೂರ್ ಕಡೆ ಎಲ್ಲಾ ಜಾಸ್ತಿ ಮಳೆ ಇಲ್ಲ ಬೆಳೆ ಇಲ್ಲ
ನೀವೇನ್ ಏನ್ ಬೆಳಿತೀರಾ.
ಮೆಕ್ಕೆಜೋಳ ಬಿಳಿ ಜೋಳ, ಶೇಂಗಾ, ಸೌತೆಕಾಯ್ ಜಾಸ್ತಿ ಸೀಡ್ಸ್
ಶೇಂಗಾ ಅಂದ್ರೆ ಇದಾ ಏನ್ ಅದೂ ಇದು ಕಡ್ಲೆ ಬೀಜ
ಹಾ ಕಡ್ಲೆಬೀಜ
ಹಾ ಹಾ ಹಾ ಹ ಹಾ ಹಾ ಹಾ ಹಾ ಹಾ ಹಾ ನೀವ್ ಆ ಕಡೆ ಜಾಸ್ತಿ ಶೇಂಗಾ ಚಟ್ನಿನೇ ಮಾಡ್ತಾರೆ ಏನು ಬೆಳಿತಾರಲ್ಲಾ ಅದಕೆ.
ಹಾ ಹಾ ಹೌದು ಮತ್ತೆ ಮನೇೆಯಲ್ಲಿ ಬೆಳಿತಾರಲ್ಲ ಅಲ್ಲ ಹೊಲಕ್ಕೆೆಲ್ಲ ಮಾಡ್ಕೊಂಡ್ ಸರ್ ನಮಸ್ಕಾರ
ಹಾ ಹಾ ಹಾ ಹಾ
ನಾವ್ ಹೊಲಕ್ ಹೋದಾಗ ಕಂಪಲ್ಸರಿ ನಮ್ ಅಮ್ಮರು ಮಾಡ್ಕೊಂಡು ಬರ್ತಾರೆ.
ಹ ಚೆನ್ನಾಗಿರುತ್ತೆ ನಂಗಿಷ್ಟ ಜಾಸ್ತಿ ಕಡಲೆ ಬೀಜದ ಚಟ್ನಿ ಅಂದ್ರೆ ಜಾಸ್ತ್ ಅಂದ್ರೆ ಅ ಅಕಡೆ ಎಲ್ಲಾ ಸಾಂಬಾರ್ಗೂ ಹಾಕ್ತಾರಲ್ವಾ.
ಹಾ ಸಂಬಾರ್ಗು ಹಾಕ್ತಾರೆ.
ಹಾ ಚೆನ್ನಾಗಿರ್
ಮತ್ತೆ ಮತ್ತೆ ನಾವ್ ಅಮ್ಮರು ಇ ಮಾಡ್ತಾರೆ ಒಣ್ಣ ಮೀನಿನ ಚಟ್ನಿ ಒಣ್ಣ ಮೀನ್ ಗೊತ್ತಾ
ಒಣ್ಣ ಮೀನಿನ್ ಚಟ್ನಿನಾ ಅದೇ ಇದು ಅದೇನ್ ಅದ್ ದೂ ಅದೇ ಇದು ಸೀಗಡಿ ಕಾಳ್ ಮೀನ್
ಹಾ ಹಾ ಹಾ ಸೀಗಡಿ ಮೀನ್ ಬೇರೆ ಒಣ್ಣ ಮೀನ್ ಬೇರೆ. ಅಂದ್ರೆ ಸಣ್ಣ್ ಮೀನ್ ಇರ್ತಾವಲ್ಲ ಆ ಸಣ್ಣ ಮೀನಿನ್ ಒಣ್ ಬಿಟ್ಟು ಅದನ್ನ ಚೆನ್ನಾಗ್ ವಾಶ್ ಮಾಡ್ಬಿಟ್ಟು ಚಟ್ನಿ ಮಾಡ್ತಾರ ಅದನ್ನ
ಓ ಆದಾ ಚೆನ್ನಾಗಿ ಇರುತ್ತಲ್ಲ ರೊಟ್ಟಿಗೆಲ್ಲ. ಹಾ ಹಾ ನೀವ ನೀವ ಒನ್ ಸ್ವಲ್ಪ ಖಾರ ತಿಂತೀರಾ ಅನ್ಸುತ್ತೆ.
ಹು ಖಾರ ಜಾಸ್ತಿ ನೀವು.
ನಾವ್ ಅಷ್ಟ ಇಲ್ಲಪ್ಪ ತಿಂತೀವಿ ಅಂದ್ರೆ ತುಂಬಾ ಜಾಸ್ ತ್ತಿಲ್ಲ ಆ ಮೀಡಿಯಂ ಆಗಿ ತಿಂತ್ತೀವಿ.
ಖಾರ ಏನ್ ಆದ್ರೂ ಕಡಿಮೆ ಆಯ್ತು ಅಂದ್ರೆ ಈ ಹೊಲದಲ್ಲಿ ಮೆಣಸಿನಕಾಯಿ ಎಲ್ಲಾ ಹಾಕಿರ್ತೀವಲ್ಲಾ.
ಅದ್ನೇ ಮೂರ್ಕೊಂಡು ತಿಂದುಬಿಡ್ತೀರಾ.
ಹಾ ಹಾ ಅದನ್ನೇ ಮೂರ್ಕೊಂಡು ತಿಂದ್ ಬಿಡೋದು. ಮೊದಲ್ಲೇ ಇರುತ್ತಲ್ಲಾ ಹ್ಮ್ ಹು ಮತ್ತೆ ಈರುಳ್ಳಿ ಜಾಸ್ತಿ ತಿಂತೀವಿ ಅದ್ರೂ ಜೊತೆಗೆ ಎಲ್ಲಾ
ಹಾ ಹಾ ಹಾ ಹಾ ಈರುಳ್ಳಿ
ಅಕಸ್ಮಾತ್ ಏನು ಇಲ್ಲ ಅಂತಂದ್ರರು ಕೂಡ ಖಾರ್ ಪುಡಿ ಎಣ್ಣೆ ಈರುಳ್ಳಿ ರೊಟ್ಟಿ ಇದ್ರ ಸಾಕು
ಹಾ ಹಾ ಹಾ ಚೆನ್ನಾಗಿರುತ್ತೆ ಹೊಲದ್ ಹತ್ರ ಎಲ್ಲ ಆತರ ಕೂತ್ಕೊಂಡು ತಿನ್ನಕ್ ಚೆನ್ನಾಗಿರತ್ತಲ್ವಾ
ಓ ತುಂಬಾ ಚೆನ್ನಾಗಿರುತ್ತೆ ನನ್ಗೆ ಈ ಎಲ್ಲಾ ಓದೋದ್ ಬಿಟ್ಟು ಬರೆ ಅಲ್ಲೆ ತಿನ್ನಕಂತ್ ಇರಬೇಕು ಅಂತ ಅನ್ಸುತ್ತೆ ಒಂದ್ ಒಂದ್ ಸಲ್
ಅಂದ್ರೆ ನಮ ನಮ್ ನನ್ಗಂತೂ ತುಂಬಾ ಇಷ್ಟ ಅಂದ್ರೆ ನಾವು ಚಿಕ್ಕದ್ರಿಂದ ಬೆ ನಮ್ಮ್ ಊರೇ ಇದೆ ನಮ್ಮ ನಾವ ಮದ್ವೆ ಆಗಿರೋ ಊರು ಒಳ್ಳಿನೇ ಅಂದ್ರೆ ನಾವ್ ಸಿಟಿಲಿ ಇರೋದು ನಾವು ನಮ್ಮ್ ಯಜಮಾನ್ರ ಎ ಎಲ್ಲ ನಾವ್ ನಮ್ಮಮ್ಮರ್ ಮನೇನು ಊರೇ ಅದು ಆದ್ರೆ ನಾವು ಚಿಕ್ಕದ್ರಲ್ಲೇ ಬೆಂಗ್ ಅಂದ್ರೆ ಬೆಂಗ್ಳೂರ್ ಸೈಡ್ ಬಂದ್ಬಿಟ್ಟೂ ಹಂಗಾಗಿ ನಾವು ತುಂಬಾ ಊರ್ನ ಮಿಸ್ ಮಾಡ್ಕೊಂತೀವಿ ಚೆನ್ನಾಗಿರುತ್ತೆ ಹಳ್ಳಿ ಇಷ್ಟ ಇದು ಜಾಸ್ತಿ ಇಷ್ಟ ನನ್ಗೆ
ತುಂಬಾ ಚೆನ್ನಾಗಿ ಅಂದ್ರೆ ಹಳ್ಳಿಲ ಹೋಗಿ ಊಟ ಮಾಡೋದು ಹೊಲ್ದಲ್ಲ್ ಕೂತ್ಕೊಂಡು ಹೊಲ ವಾತಾವರಣ
ಚಿಕ್ಕದ್ರಿಂದ ಇಲೇ ಬೆಳೆದಿ ಬೆಳೆದಿ ರೂಢಿ ಆಗ್ಬಿಟ್ಟು ಇರ್ ಹೋಗ್ ಇರ್ತಿವಿ ಒಂದ್ ವಾರ ಆದ್ರೆ ಜಾಸ್ತಿ ದಿನ ಇರಕ್ಕ ಆಗಲ್ಲ
ಹಾ ಅದೇ ಒಂದ ರೀತಿ ಟೂರಿಸ್ಟ್ ಪ್ಲೇಸ್ ಟೂರಿಸ್ಟ್
ಹ ಆತರ ಇರ್ತೀವಿ ರೂಢಿ ಆಗಿಲ್ವಲ್ಲಾ ಏನೋ ಒಂಥರ ಅನಸ್ತಿ ಅಂದ್ರೆ ಇಲ್ಲಂದ್ರೆ ನಮ್ಗೆ ಅಲೋ ಹಕೆ ಇಲ್ಲಂದ್ರೆ ನಮ್ಗೆ ಓಡಾ ಅಂದ್ರೆ ಎಲ್ಲಾ ಅಲ್ಲಲ್ಲೆ ಸಿಗುತ್ತೆ ಹ ಆತರ ಇಷ್ಟ ಆಗತ್ತೆ ಅಲ್ಲ ಅಂದ್ರೆ ಏನು ಸಿಗಲ್ಲ ಏನೋ ಒಂತರ
ಅಂದ್ರೆ ನೀವು ಸಿಟಿಲ್ಲಿ ಇದ್ದ್ ಅಡ್ಜಸ್ಟ್ ಆಗ್ಬಿಟಿರಲ್ಲ ಅದಕ್ಕ್
ಹ್ಮ್ ಅಡ್ಜಸ್ಟ್ ಹ್ಮ್ ಹೌದು ಹ ನಾನು ಹೋಗ್ತೀನಿ ನಮ್ಮ ಅತ್ತೆ ಮನೆಗೆಲ್ಲ ಹೋದಾಗ ಇರ್ತೀನಿ ಒಂದ್ ವಾರ ಹದ್ನೈದ ದಿನದವರಗೂ ಇರ್ತೀನಿ ಅಂದ್ರೆ ಜಾಸ್ತಿ ದಿನ ಇರಾಕ್ ಕಾಗಲ್ಲ ಏನೋ ಒಂತರ ಅನ್ನಿಸ್ತಿರುತ್ತೆ
ಹ್ಮ
ಹ್ಮ ಹೋಗ್ಬೇಕು ಅಂತ ಅನ್ಸತ್ತೆ ಹ್ಮ ಅಂದ್ರೆ ನಮಗ್ ರೂಢಿ ಇರಲ್ವಲ್ಲ ಅಂದ್ರೆ ರೂಢಿ ಮಾಡ್ಕೊಂಡ್ರೆ ರೂಢಿ ಅಂದ್ರೆ ನಮ ಮನ್ಸಲ್ ನಾವ್ ಇರ್ಲೇಬೇಕು ಅನ್ನ ನಿರ್ಧಾರ ಬಂದ್ರೆ ಇರುತ್ತ ತ್ತಿವಿ ಅಂದ್ರೆ ಇವಾಗಿಲ್ಲರ್ ತಿವಲ್ಲಾ ಓ ಇಲ್ಲ್ ಹೋಗ್ಬೇಕು ಅಂತ ಅನ್ನಸತಿರುತ್ತೆ ಅಂದ್ರೆ ಅವ್ರನ ಊರ ಅವ್ರರು ಇಲ್ಲಿಗ್ ಕರ್ಕೊಬಂದ್ ಇರ್ಸ್ಕೊಳಕ್ಕಾಗಲ್ಲ
ಏ ಇರಕ್ಕೆ ಆಗಲ್ಲ ಈಗ ನಮ್ಗೆ ನೋಡಿ ನಾವ್ ಇಷ್ಟ ದಿನ ಹಳ್ಳಿಯಲಿ ಇದ್ದಿದ್ದು ಇನ್ನ ಯಾವಗ ಬೇಗ್ ಕಂಪ್ಲೀಟ್ ಮಾಡ್ಕೊಂಡು ಹೂಗತಿನಪ್ಪಾ ಅಂತ ಅನ್ಸುತ್ತೆ
ಏ ಯಾವಾಗಾರ ನಮತ್ತೆ ಮಾವನ್ನ ಕರ್ಕೊಬಂದ್ರೆ ಅವರು ಇರೋದೇ ಇಲ್ಲ ಅಂತಾರೆ ಆ ಕರ್ಕೊಂಬರ್ತೀನಿ ಅವ್ರು ಹುಷಾರಿಲ್ಲ ಅಂದಾಗ ಇಲ್ಲೇ ಬಂದಿರ್ತಾರ ಒಂದ್ ತಿಂಗಳು ಎಲ್ಲ್ ಅವರು ಇರಲ್ಲ ಒಂದ್ ತಿಂಗಳು ಅಷ್ಟೇ ಅಯ್ಯೋ ನಂಗ ಇರಲ್ಲ ನಮ್ ಊರೇ ಸರಿ ನ ನಮ್ ಊರೇ ಸರಿ ನಮ್ ಊರ ಹೌದು ನಮ್ಗ ಊರೇ ಸರಿ ಊರೇ ಸರಿ ಅಂತಾರೆ ಹ್ಮ
ಮತ್ತೆ ಫಸ್ಟ್ ಇಂದ ಕೆಲಸ ಮಾಡ್ಕೊಂಡ ಬಂದಿರೋ ದೇಹಗಳನ್ನು ಹೆಂಗಿತ್ತ ಮನೆಯಲ್ಲಿ ಕೂಡ ಅಗದಂಗ ಆಗಿರುತ್ತೆ ಅವ್ರಗೂ
ತಂಗ ಆಗುತ್ತ ಅವ್ರಿಗೆ ಅದ್ರಲ್ಲ ಮನೆ ಬೇರೆ ಮೇಲ್ಗಡೆ ಅವರು ಇದು ಇದು ಇರಲ್ಲ
ಡೋರ್ ಕ್ಲೋಸ್ ಮಾಡ್ಕೊಂಡ್ರಿ ಇರ್ತಾರೆ
ಒಳಗೆ ಎಷ್ಟೋ ತಮ್ಮ ಕೂತ್ಕೊಳ್ಳೋದು ನಮ್ಗ ಆಗಲ್ಲ ಅಂತಾರೆ
ಅ ಹೌದೌಲ್ ಹಂಗೆ ಮತ್ತ ಹಳ್ಳಿ ಕಡೆದಗೆ
ಹ್ಮ್ ಅವ್ರಗೆಲ್ಲ ಓಡ ಅಂದ್ರೆ ಅವ್ರ ಶಕ್ತಿ ನಮ್ಗಿರಲ್ಲ ಬಿಡಿ
ಏ ಇಲ್ಲ ಇಲ್ಲ ಇಲ್ಲ ಸಾಧ್ಯನ ಇಲ್ಲ ಇವಾಗಿನ್ ಕಾಲ
ಹ ಈಗ ನಮ್ಮ ಶಕ್ತಿ ನಮ್ಮ ಮಕ್ಳಗಿರಲ್ಲ
ಹ ಹಾಗಲ್ಲ ಸರಿ ಆಯ್ತು ಹಾ ಚೆನ್ನಾಗಿ
ಆಯ್ತ